ಹಲೋ ಕಳ್ಸಿದ್ದೇಬರು ಹೇಳಿಬ್ ಏನ್ ಮಾಡ್ತಿದ್ದೀರಾ
ನಮ್ರ ವರ್ಕ್ ಮಾಡ್ತಿದೀಯಂಬರು
ಯಾವಊರ್ ಕೂಡ ನೀವು
ಇಲ್ಲಿ ಮೈಸೂರೊಬ್ರು ಹ ನಿಮ್ದೊಬ್ರು ವರ್ಕು
ನಮ್ದು ಕಾಳೇಜ್ ಹೋಗ್ತಿದೀನಿಬ್ರು
ಕಾಲೇಜ ಯಾಕ ಕಾಲೇಜ ಬ್ರ
ಇದು ಅನೂರು ಜೀವಿಗೌಡ ಕಾಲೇಜು
ಹನೂರ ಹೊ ನಮ್ಮೂರ ಅಲ್ಲೇಬ್ರು
ಯಾವಿದರು ನಿಮ್ಮವರು
ಅವ ಸಂಪಡ್ಲ
ವೈಸಂಪಲ್ಯ ನ ನಿ ಸ್ವಂತವರ ಎಲ್ಲ ಹದಲ್ಲಿ ಇದಾರೆ ಇವಾಗ ಹಬ್ಬ ಹಬ್ಬ ಐತಲ್ಲ ಬಂದಿಲ್ವಾ
ಇಲ್ಲ ಇಲ್ಲಾಬ್ರರು ಬಂದಿಲ್ಲಬ್ರರು ಡ್ಯೂಟಿ ನಾನನ್ ಇಲ್ ಮಾಡ್ತಿದ್ದೀನಿ ಮೈಸೂರಲ್ಲಿ ಹಾ ಅಲ್ಲಿ ಜಮೀನ್ ಇದೆ ಅಷ್ಟೇ
ಹ ಆಯ್ತು ಬ್ರೋ ಏನ್ ಮಾಡ್ತಿದ್ರ ಬ್ರೋ
ನಾನು ಇಲ್ಲಿ ಹಾಸ್ಪಿಟಲ್ಲ್ ವರ್ಕ್ ಮಾಡ್ತಿದ್ದಿಮರು
ಹಾ
ಹ ಸಲ್ರಿ ಸಿಕ್ಸ್ಟೀನ್ ತೌಸಂಡ್ ಕೊಡ್ತಿದ್ದಾರೆ ಹ್ಮ್ ನಿಮ್ದು ಯಾವಾಗ ಕಂಪ್ಲೀಟ್ ಯಾವ ಇಯರು
ಸ ಇವಾಗೇ ಸ ಬಬ್ ಫಸ್ಟ್ ಇಯರ್ ಸೆಕೆಂಡ್ ಸೆಮು ಇವತ್ ಎಕ್ಸಾಮ್ ಆಯ್ತು ಒಂದು ಅದನದೆ ಒಂದು ಗಾಡಿ ಹ ಒಂದು ಟಿ ಟಿ ಇದೆ ಅದು ಮೇಂಟೈನ್ ಮಾಡ್ಕೊಂಡಿದೀ ಇಬ್ ಹಾ
ಹ್ಮ್ ಹೌದಾ ಹಾ ಹಾ ಹಾ ಮುಗಿತಾಬ್ರ ಇವರ ಕಾಲೇಜು
ಇನ್ನು ನಾಕೆ ಇ ಮೂರ್ದೆ ಬ್ರೋ ಎಕ್ಸಾಮ್ ಹಾ ಆರನೇ ತಾರೀಕು ಲಾಸ್ಟ್ ಆಗ್ತದೆ ಮುಗಿಸ್ಬೇಕು
ಹ್ಮ್ ಹ್ಮ್ ಇನ್ನುೂ ಎರಡು ಎಕ್ಸಾಮ್ ಇದ್ಯಾ ಇನ್ನು ಮೂರ್ ಎ ಎಕ್ಸಾಮ್ ಇದಾ ಹ ಹ್ಮ್ ಹ್ಮ ಹ್ಮ ನಾನ್ ಮುಗಿಸಿದ್ದೆ ಇಲ್ಲಿ ಮೈಸೂರು
ಮೈಸೂರಾ ನಮ್ಮನೂರಲ್ಲಿ ಹೋದಿಲ್ವಾ
ಇಲ್ಲ ಇಲ್ಲ ಓದಿಲ್ಲ ಅಲ್ಲಿ ನಾನು ಓದಿರೋದು ಒಂದ್ ಯವು ಕೆ ಜಿ ತನಕ ಹೋಗಿದ್ದಿದವಿ ಓದಿದ್ದೀನ ಅಷ್ಟ
ಇದು ಕೃಷ್ಣ ಜನ
ಹಾ
ಹಾ ನಾನೆ ಪಿಯೋ ಅಲ್ಲಿ ಕೆಳಗಡೆ ಬಂಡೇದ ರೋಡಲ್ಲಿ ಇದದೆಲ್ಲ ಜೀಗೌಡ ಅಲ್ಲಿ ಡಿಗ್ರಿ ಮೇಲ್ಗಡೆ
ಹಾ
ಅಂತ ನಮ್ಮೂಊರ್ ಕೌದಲ್ಲಿ ಅಲ್ಲೇ ಮಾಡಿದೆ
ಹ್ಮ ಕೌದಳ್ಳಿಲಿ ಮಾಡದ್ರ
ಹಾ ಜೀವಿಗ ಇದು ಸಂಂತ ಆಂಟೋನಿ
ಹ್ಮ್ ಹ್ಮ್ ಹ್ಮ್ ಹ್ಮ
ಅಖಾಲಿ ಹದ್ದೆ
ಹ ಹ
ಆಯ್ತ ಹೋಗಮ್ಮ ಅಂತ ಹೋದೇಬ್ರ ಸೆಟ್ ಆಗಿಲ್ಲ ಬಂದ್ಬಿಟ್ಟೆ ತಿರ್ಗ ನಟಗಿರಿಗೆ
ಹಾ ಐಟಿ ಮಾಡ್ಬೋದಯತಲ್ಲ
ಮನೇೆಯಲ್ಲಿ ಬ್ಯಾಡ ಅಂದ್ರೊ ಬ್ರೋ
ಹಾ ಹಾ ಹಾ ಹಾ
ಸರ್ಕೊಂಡೆ
ಹ್ಮ್ ನೆಕ್ಸ್ಟ್ ಏನ್ ಪ್ಲಾನು
ಏನಾದ್ ನಿಮ್ ಕಡೆ ಏನಾದ್ರೂ ವ್ಯಾಕೆನ್ಸಿ ಇದ್ರೆ ಎಲ್ಲಿ ಬಡ್ತೀವಿ ನಾವೇ ನಾವು
ಆಗ ಹೇತೀನಿ
ಹ ನೀವು ಹಾಸ್ಪಿಟಲ್ಲ್ಲಿ ಏನು
ಹಾಸ್ಪಿಟಲ್ ಮೇಂಟೆನೆನ್ಸ್ ವರ್ಕ್ ಬ್ರೋ
ಹಾ ನಮ ಬ್ರದರ್ ಒಬ್ರಲ್ಲೇ ಆಸ್ಪತ್ರೆ ಮೈಸೂರಲ್ಲಿ ಆಸ್ಪತ್ ಅಕೌಂಟೆಂಟ್ ಮಾಡ್ತಾರೆ ಹ ಇದು ಬಿಲ್ ಕೌಂಟರ್ಲ್ಲಿ ಇದಾರೆ ಹಾ ಬಿಲ್ ಕೌಂಟರ್ ಆಸ್ಪತ್ಲ್ ಹೆಸರು ಗೊತ್ತಿಲ್ಲ ಇವಾಗ ಸ್ವಲ್ಪ ಫೇಮಸ್ ಆಗಿತ್ತಲ್ಲಾ ಹಾಸ್ಪತ್ಲ್
ಅದು ಅಪ್ಪೋಲೋನಾ
ಇಲ್ಲ ಅದ್ ಹೆಸರು ಮತ್ತೊಯ್ತು
ಹ್ಮ್ ಹ್ಮ್ ಹ್ಮ್ ಹ್ಮ
ಅಲ್ಲಿ ನಮ್ಮ ಬ್ರೋ ಕೆಲ್ಸ ಮಾಡ್ತವ್ರೆ ನೀವ್ ಓದಿ ಸೈನ್ಸ್ ಬಿಕಾ ಆರ್ಸ ಹ್ಮ ನಾವು ಬಿಕಮ್ಮ
ಹ್ಮ ಹ್ಮ ಬಿ ಹ್ಮ ಹ ಹೌದಾ ಬನ್ನಿ ಬನ್ನಿ ಮೈಸೂರ್ ಬನ್ನಿ
ಮತಿ ಇಬ್ರು ಹೋದ ಹೋದ ಮೈಸೂರ್ಸ ಸೇರ್ಸ್ ಸೇರ್ಸನ ಅಂದ್ರು ಮೂರ್ ವರ್ಷ ಇಲ್ಲ ಅದಲ್ಲ ಮುಗಿಸಬಿಡು ಹೋಗ್ ಬಿಡೋಣ ಅಂತ ಬರಾಮ್ ಅಂತ ಇದ್ದೀನಿಬ್ರೋ
ಹೌದಾ ಹಾ ಹಾ ಹಾ ಇಲ್ಲಿ ಬೇಜಜ ಏ ಇದೇ ಫಸ್ಟ್ ಕಾಲ್ ಬ್ರೋ ನಿಮ್ಗೆ
ಹಾ
ನಿಮ್ಗೆ ಫಸ್ಟ್ ಕಾಲ್ ಇವಾಗ
ಹ ಒ ನಾನು ಹದ್ನೈದ ಮಾಡಿದ್ದೀನಿ
ಹದ್ನೈದ ಮಾಡಿದೀರಾ ನಾನ್ ನಿಮ್ಗೆ ಇದದೆ ಫಸ್ಟ್ ಕಾಲ್ ಈ ಇದು ಇನ್ನು ಎಷ್ಟ್ ಕಾಲ್ ಮಾಡ್ಬೇಕ ಒಬರು ನಾನು
ನೀವ ಇವಾಗ ನನ್ ಮಾಡಿದಲ ಒಂದ್ಕಿರ್ತತೆ ನೋ ನೀ ಇಪ್ಪತ್ತೊಂಬತ್ ಮಾಡ್ಬೇಕಕ್ ರೊಕ್ಕ
ನಾನು ಇನ್ನುೂ ಇಪ್ಪತ್ತೊಂಬತ್ ಮಾಡಬೇಕಾ ನೀ ಇವಾಗ ಇವಾಗ ಮಾಡಿಟ್ರೆ ತಿರ್ಗಾ
ನಿಮ್ಗೆ ನೂರು ರೂಪಾಯಿ ಬರ್ತದೆ
ಹಾ
ನನ್ಗೆ ಎಂಬತ್ತುೂಪ ಬರ್ತದೆ
ಹಾ ಹಾ ಹಾ ತಿರ್ಗಾ ಕಾಲ್ ಮಾಡ್ಬೇಕ ಇವಾಗ ಮಾಡಿಟ್ರೆ
ಹಾ ಯಾವಾಗ ಬೇಕಾದ್ರೂ ಮಾಡಡ್ಬೋದು
ಹ ಸರಿ ಸರಿ ಸರಿ ಬೋ ಅದೇ ಒಂದ್ ಕಾಲ್ಗೆ ನೂರುೂಯಿ
ಹ ಒಂದು ಕಾಲಕ್ಕೆ ನೂರು ರೂಪಾಯಿ ನಮ್ಮ ಬ್ರಾದರ್ ಅಮೌಂಟ್ ಬಂತ
ಹಾ ಹಾ
ನಮ್ಗೆ ಇವತ್ತ ಹಾಕೊಂಡು ಹ
ಇವತ್ತು ಹಾಕೊಂಡಂಟ ಮನೆ
ಹಾ ಇಷ್ಟ್ ದಿನ ಹಾಕೊಂಡರು ಹೊಸ ಹಾಕ ಅವನ ಫಸ್ಟ್ ಮಾಡ್ತದೆ
ಹಾ ಹಾ ಹಾ
ಬಂದು ಹದ್ನೈದು ಸಾವಿರ ಬಂತ ನಂಗೆ ತಿರ್ಗಾನ ಈ ಸರಿ ಟಾಸ್ ಕೊಟ್ಟಿದ್ದಾರೆ
ಹ ಬ್ರೋ ಒಂದ ಕಲ್ಗೆ ಹಂಡ್ರೆಡ್ ರುಪೀಸ್ ಆ ಇದು
ಹಾ
ಮೂ ಕಾಲ
ಹ ಆಮೇಲೆ ನೀವ ಅವ್ರ ಮಾಡಿದ್ರೆ ಅಟನ್ ಮಾಡಿದ್ರೆ ಅದು ಮತ್ ಎಂಬತ್ತು ಬರ್ತದಲ್ಲ
ಏನು ಏನು ಬ್ರೋ
ನಾವ್ ಮಾಡಿ ನೀವ್ ಅಟೆಂಡ್ ಮಾಡಿದ್ರೆ ಎಂಬತ್ ರೂಪಾಯಿ ಬರ್ತದಲ್ಲ
ಹಾ ಹಾ ಹಾ ಹಾ ಹಾ ಓಕೆ
ಐದ ಸಾವಿರ ಚಿಲ್ಲರೆ ಏನೋ ಬರ್ತದೆ
ಐದು ಸಾವಿರ ಚಿಲ್ಲರೆ ಸರಿ ಸರಿ ಬ್ರೋ
ಹಾ ಕರೆಕ್ಟಾಗಿ ಹತ್ ನಿಮಿಷ ಮಾತಾಡ್ಬೇಕು ಹಾ ಈವತ್ತ ಫಸ್ಟ್ ನೀವು ಓಪನ್ ಮಾಡಿದ್ರ ಟಾಸ್ಕ್ ಯಾವಗ ಬಂತು ಬ್ರೋ ನಿಮ್ಗೆ
ಟಾಸ್ಕ್ ಇವತ್ತೇ ಬಂದಿರೋದೂ ಬ್ರೋ ನಂಗೆ
ಹಾ ನಂಗೆ ಬಂದ ಹದಿನೈದು ದಿನ ಆಯತು ಮಾಡಕ್ ಟೈಮ್ ಅಲ್ಲ ಅ ಎಕ್ಸಾಮ್ ಟೈಮ್ ಅಲ್ಲಿ ಓದಿಕೊಂಡು
ಹಾ
ಆಮೇಲೆ ಸ್ವಲ್ಪ ಗಾಡಿ ಎಲ್ಲ ಸ್ವಲ್ಪ ತೊಳಿಬೇಕಿತ್ತು ಟೂರ್ ಇಟ್ ಬಂತು ಅದೇ ಎಲ್ಲ ನೋಡ್ಕೊಂಡು ಮಾಡಿಲ್ಲ
ಹ ನಾನು ಬರೀ ಸುತ್ತಾಡ್ತಿದ್ದೀನಿ ಎಲ್ಲಿ ಇವತ್ತು ಬೇರೆ ರಜಾ ಅಲ್ಲ ರಜಾ ಹಾಕ್ಬಿಟಿದ್ದೀನಿ ನೀ ಡ್ಯೂಟಿಗೆ
ಹಾ
ಮಲಗಿದ್ದೆ ಸುಮ್ಮನೆ
ಹಾ ಇದ ಕೆಲ್ಸಕ್ಕ ಹೋಗಿ ಎಷ್ಟ ಎಷ್ಟು ವರ್ಷ ಆಯ್ತ್ ನೀವು
ಎರಡು ವರ್ಷ ಆಯ್ತ ಬ್ರೋ ಹಾ ಎರಡು ವರ್ಷ ಆಯ್ತು
ಹೆಂಗಿದೆ
ಕೆಲ್ಸ ಎಲ್ಲ ಆರಾಮು ಬ್ರೋ ಏನೂ ಇಲ್ಲ ಆರಾಮ ಅದೇ ಎವಿ ರಿಸ್ಕ್ ರಿಸ್ಕ್ ಏನು ಇಲ್ಲ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ತಾನೆ ಇರ್ಬೇಕು ಅಲ್ಲಿ ಹಾಂ ಏಟ್ ಅವರ್ ಕೆಲ್ಸ ಎಲ್ಲ
ಟ್ವೆಂಟಿ ಫೋರ್ ಅವರ್ಸ್ ಹ
ಹ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ತಾ ಇರ್ಬೋದು
ಹ ಹಂಗಾದ್ರೆ ಸ್ವಲ್ಪ ರಿಸ್ಕ್ ಆಗ್ತದೆ ಹಂಗೆ ಸ್ಯಲ್ರಿ ಇನ್ಕ್ರೀಸ್ ಮಾಡ್ತಾರಲ್ಲ
ಹ ಇನ್ಕ್ರೀಸ್ ಎಲ್ಲ ಮಾಡ್ತಾರೆ ಹ್ಮ್ ಇಲ್ಲ ನಮ್ಮ ಕ್ಯೂರ್ ಪ್ಲಸ್ ಹಾಸ್ಪಿಟಲ್ ಅಂತ
ಕ್ಯೂರ್ ಪ್ಲಸ್ ಇಲ್ಲಿ ಒಂದಿದೆ ನಮ್ಮೂರು ರಾಮ್
ಹಾ ರಾಮಪುರ
ಆ ನಮ್ ಸಿಸ್ಟರ್ ಇಲ್ಲ ಕೆಲ್ಸ ಮಾಡ್ತಿದ್ರು
ಅಲ್ಲೇ ಮು ಮೂರು ಮೂ ನ ಮೂ ನಾಲ್ಕ್ ತಿಂಗಳೇನೋ ಕೆಲ್ಸ ಮಾಡಿದೀನಿ ಬ್ರೋ ನಾನು
ಹಾ ಇಲ್ಲಿ ನಾ ಇದು ರಿಸೆಪ್ಷನ್ ಅಲ್ಲಿ ನಮ್ ಸಿಸ್ಟರ್ ಕೆಲ್ಸ ಮಾಡ್ತಾ ಇದ್ರು ರಾಧಿಕ ಅಂತ ರಾಧಿಕ
ರಾಧಿಕಾ ಹ್ಮ ನನ್ಗ ಅವ್ರೇ ಇಬ್ರು ಕಾಂಟ್ಯಾಕ್ಟ್ ಕೊಟ್ಟಿರೋದೂ ಇದ್ನ
ಹಾ ಅವ್ರೇ ನಮ್ ನಮ್ ಸಿಸ್ಟರು
ಹೌದಾ ನನ್ಗ ಅವ್ರೇ ಕೊಟ್ಟಿದ್ದಿದ್ದೀನಲ್ಲ
ಹಾ
ನಾನಗು ಗೊತ್ತ ನನ್ಗೂ ಗೊತ್ತಿಲ್ಲ ಇದೆಲ್ಲ ಅವರು ಫೋನ್ ಮಾಡಿ ನನ್ಗ ಇದ್ ಮಾಡ್ ಕಳಿ ಅಂತ ಹಿಂದಿದಿಕ್ಕೆ ನಾ ಮಾಡ್ಕೊಂಡಿರೋದು ಇಲ್ಲಾಂದ್ರೆ ಅದನ್ನು ಮಾಡ್ತಿರ್ಲಿಲ್ಲ
ಹ ನಾನ ಆಾಗಾಗ ಬರ್ತೀನಿ ಹಾಸ್ಪಿಟ್ಲ್ಗೆ ಷ್ಟಂಗ ಕರ್ಕೊಂಡ್ ಬರಕ್ಕೆೆ ಹ ಅಲ್ಲಿ ಏನ್ ಮಾಡ್ತಿದ್ದೀರಿ ನೀವು
ನಾನ್ ಮ್ಯಾನೇಜರ್ ಒಬ್ರು ಅಲ್
ಮ್ಯಾನೇಜರಾ ನಿಮ ಜೊತೆ ಇನ್ನೊಬರು ಇದ್ರಂತಲ್ಲ
ಯಾರೋ
ನಿಮ್ಗು ಮುಂದೆನ ಯಾರಾರ ಹೆಸರು ಯಾರು ಮಾಡ್ತ ಇತತ್ತು
ವಿನೋದಾ
ಆ ವಿನೋ ನಿರಂಜನ್ ಏನ್ ಹೇಳಿದ್ರು
ಹ
ಏನೇ ಹೆಸರು ಅವ್ರ ಹೆಸರು ಮಾಡ್ತಾಸ ಹಾ ನಮ
ನಮತ್ ನಮಿತ ಹಾ ಹಾ ಅವನು ಅವನು ನಾನು
ಹಾ
ಇಬ್ರು ಒಟ್ಟಿಗೆ ಹೊಂದಿದ್ದು ಹ್ಮ್ ರ್ಕ ಎಂಗನ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇರಬೇಕು ಯಾವಾಗ ನೋಡ ಫ್ರಷಪ್ ಫ್ರಷಪ್ ಆಗಕ್ಷ್ಟೇ ಅಲ್ಲೇ ರೇಷ್ಟ್ ತಗೋಬೇಕು ಎಲ್ಲೂ ಲ್ಲ ಅವರೇ ಕೊಡ್ತಾರೆ ಹ್ಮ್
ಆಯ್ತು ಬ್ರೋ
ಹ್ಮ್ ಸರಿ ಮಹಳದೇವರು
ಹ್ಮ್ ನಾನ ಇವಾಗ ಕಾಲೇಜ್ ಟ್ಟು ಬ್ಯಾಂಕ್ ರಾಮಪುರ ಬ್ಯಾಂಕ್ ಟ್ಟು ಬಂದೆಬರು
ಹಾ ಹಾ ಹಾ ಐಸ್ಬ ಈಗ
ಹಾ ಎಸ್ ಬಿ ಐ ಆಸ್ಪತ್ರೆ ಪಕ್ಕದದಲ್ಲಿ ಇದದೆಲ್ಲ ಹಲ್ಲಿ ಔಟ್ ಬಂದೆ ಸ್ವಲ್ಪ ಕುರಿಮೆಸಮ ಅಂತ ಬಿಟ್ಟ ಇದದನ
ಕೊರಿನಾ
ಹಾ ಹಾ ಸ್ವಂತ ಕುರಿ ಇದೆ
ಹಾ ಹಾ ಹಾ ಹಾ
ನಾಕ ಇಲ್ ಆದ್ರೆ ಮೇಯ್ ಮೇಯ್ಿಸಬೇಕು
ಎಷ್ಟು ಕುರಿ ಒಂದು
ನಾವು ಮರಸ್ಕೊಂಡ್ ಬಂದ್ದು ಎರಡು ಸೇರ್ಸಿ ಎರಡ್ ಸಾವಿರದ ಎಏನೂರು ರೂಪಾಯಿ ಏನ
ಹಾ
ಸ್ವಲ್ಪ ಎರಡು ಸೇಸ ನಾಲ್ರ್ಪಾಯಗೆ ಹೋಗ್ತದೆ
ನಾಲ್ಕ್ ಸಾವ ರೂಪಾಯಿ
ಅಲ್ಲೇ ರಾಮಂಪುರದಲ್ಲೇ ಬಂದ ಸ್ಕೂಲ್ ಮಂದ ಹಾ
ಹ್ಮ ನಮಗೊಂದ್ ಮರಿ ಬೇಕಾಗಿತ್ತಲ್ಲ
ನಿಮಗ
ಹಾ
ಹಾ ಹೇಳಿ ನೋಡಮ್ಮ
ಏ ಎಷ್ಟ್ರಲ್ಲಿ ಸಿಗುತ್ತೆ ನಾಟ ಇದಾವ್ರ ನಾಟಿ ನಾಟಿ ಇದದ್ರ
ಎಲ್ಲಾ ನಾಟಿದೆ ನಿಮ್ಗೆ ಎಷ್ಟಗ್ ಬೇಕೊ ಹೇಳಿ ನೋಡಮ್ಮ
ಎಷ್ಟಲ್ಲಿ ಸಿಗುತ್ತೆ ಅಂದಾಜು ಎಷ್ಟೇಷ್ಟಲ್ಲಿ ಇರುತ್ತೆ.
ಇವಾಗ ಸ್ಟಾರ್ಟಿಂಗ್ ಹೆಂಗೆ ಮಾಂಸಾಗಲ್ಲ
ಮ ಸಾಕಕ್ಕೆ ಸಾಕಕ್ಕೆ
ಆಳ್ ಕೂಳ್ಳಿ ಆಳ್ ಮರಿ
ಹಾಲ್ ಮರಿ
ಅಲ್ಲಿ ಅಲ್ಲಿ ಕೆಂಚನ್ ದೊಡ್ಡಿಯಲ್ಲಿ ಇಂದ ಎತ್ಕೊಂಡ್ ಬಂದ್ ನಮಗೆ ಕೊಡ್ತಾ ಇದ್ದಾರೆ.
ಹಾ ಹಾ ಹಾ ಹಾ ಹಾ
ಬಂದ್ರೆ ಪೋನ್ ಮಾಡ್ತೀನಿ.
ಓಕೆ ಬಂದರೆ ಪೋನ್ ಹಾಕಿ ಬರ್ತೀನಿ
ಅಲ್ಲೇ ಮನ ಮನೆ ಇಲ್ವಾ ವಯಸ ಮೊದಲ್ ದಲ್ಲಿ ನಿಮ್ದು
ಅಲ್ಲೆ ತೋಟ ಬ್ರೋ ಎಲ್ಲಾ ತೋಟ ತೋಟ ಐತೆ ಹಾ ತಂದೆ ಇಲ್ಲ ತಾಯಿ ಮಾತ್ರ
ಹಾ
ಹಾ ಹ್ಮ್ ಹಾ ಮಾಡಿ ಮಾಡಿ ಬ್ರೋ ಇದ್ರೆ ಇದೇ ನಂಬರಗೆ ಮಾಡಿ.
ನೀನ್ ಮಾಡ್ಬೇಕಂದ್ರೆ ಒಂದ್ಸರಿ ನಾರ್ಮಲ್ ಕಾಲ್ ಮಾಡ್ಬಿಟು ಮಾಡಿ ನನಗೆ
ಹೋ ಓಕೆ ಹಾ ಮಾಡ್ಬೇಕಾದ್ರೆ ಕಾಲ್ ಓಕೆ ಹಾ ಥಾಂಕ್ ಯು ಬ್ರೋ